ಹಾ ಅಲೋ ನಮಸ್ತೆ ನಿಮ್ಮೆಶ್ರು?
ಹ ಶ್ರೇಯಾ ಅಂತ ಹೇಳಿ,
ಹೌದಾ ನೀವೇನ್ ಮಾಡ್ಕೊಂಡಿರೋದು?
ನಾನೇನ್ ಮಾಡ್ಕೊಂಡಿರೋದು?
ನಾನು ಅಷ್ಟೇ ಓದ್ತಾ ಇದ್ದೀನಿ.
ನೀವ್ ಓದ್ತಾ ಇದ್ದೀರಾ? ನೀವು ಓದ್ಕೊಂಡಿದ್ದೀರಾ?
ಹಾ ಇಂಜಿನಿಯರಿಂಗ್ ಓದ್ತಾ ಇದೀನಿ. ನೀವು?
ನಾನ್ ಕೂಡ ಇಂಜಿನಿಯರಿಂಗ್ ಗೊತ್ತಿದ್ದೇನೆ, ಇಂಜಿನಿಯರಿಂಗ್ ಅಲ್ಲಿ ಯಾವ ಬ್ರಾಂಚಲ್ ಯಾವ್ ಬ್ರಾಂಚ್ ತಗೊಂಡಿದ್ದೀರ ನೀವು?
ನ ತಗೊಂಡಿದ್ದಿನಿ. ಹ್ಮ್ ನೀವು ನೀವ ಯಾವ್ ಬ್ರಾಂಚ್ ನ ತಗೊಂಡಿದ್ದೀರಾ?
ಕಮಿಷನ್ ಸೈನ್ಸ್.
ಹೌದಾ
ಊಟ ಆಯ್ತಾ ನಿಮ್ದು?
ಹಾ ಆಯ್ತು ನಿಮ್ದಾಯ್ತು ಊಟ
ಹ್ಮ ಆಯಿತು
ಹ ಮತ್ತೆ ನಿಮ್ ನಾನು ಪರೋಟಾ ತಿಂದೆ ಪರೋಟಾ ಮತ್ತೆ ಪನ್ನೀರ್ ತಿಂದೆ ನೀವ್ ಏನ್ ತಿಂದ್ರಿ.
ಹ್ಮ್ ಚಪಾತಿ ಮ ಪಲ್ಲತಿ.
ಹೌದಾ. ಮತ್ತೆ ನಿಮ್ ಕಡೆ ಸಿ. ಮಳೆಲ್ಲಾ ಇದಯಾ.
ಹ್ಮ ನಮ್ ಕಡೆ ತುಂಬಾ ಮಳೆ ಆಗ್ತಿದೆ ನಿಮ್ ಕಡೆ ಮಳೆ ಇದ್ಯಾ.
ಹಾ ಆಗ್ತಾ ಇದೆ ಮಳೆ.
ಹ್ಮ ಹ್ಮ.
ಹಾ ಹೌದು.
ಮತ್ತೆ ಹೇಗಿದೆ.
ವಾತಾವರ್ರಣಫುಲ್ . ಮ ಮಳೆದೇ ಇದೆ ವಾತಾವರಣ.
ಹ್ಮ್ ಹ್ಮ್.
ಹ್ಮ್.
ಅಂದ್ರೆ ಈಗ ಹ್ಮ ಈ ಮಳೇಲಿ ನಂಗಮ್. ಬಿಸಿ ಬಿಸಿ ತ ಅಷ್ಟೊಂದ ಚಳಿ ಆಗ್ತಿದೆ.
ಹ್ಮ್ ಹೌದು ನನಗೂ ಅಷ್ಟೇ ಬಿಸಿ ಬಿಸಿ ಬಜ್ಜಿ ಕಾಫಿ ಎಲ್ಲಾ ತಿನ್ನೋಣ ಅಂತ ಅನಿಸ್ತಾ ಇದೆ ಬಟ್ ಏನ್ ಮಾಡೋದಿಕ್ಕ ಆಗಲ್ಲ್ಲ ನಾನು ಇರೋದು ಹಸ್. ನಮ್ಮ್ ಮನೇಲಿ ಇದ್ರು ನಮ್ಮಮ್ಮ ಮಾಡಿ. ಇದವಿ ಹ್ಮ್ ಹೌದು.
ಹಗೆ.
ಹಲೋ.
ಮನೆಗ್ ಹೋಗ್ಬೇಕತಾನೆ ರಜೆ ಇಲ್ವಾ.
ಆ ರಜೆ ಇಲ್ಲ ಕಣ್ರಿ ನನಗಿ ಇನ್ನು ಅಂದ್ರೆ ಎಕ್ಸಾಮ್ ಮಾಡ್ತಾ ಇದ್ದಾರಲ್ಲ ಸೊ ಇವಾಗ ಎಕ್ಸಾಮ್ ಆದ್ಮೇಲೆ ಮನೆ ಹೋಗೋಣ ಅಂತ ಅಂದಬಿಟ್ಟು.
ಹೌದಾ ಯಾವಾಗ ಮುಗಿಯುತ್ತೆ ನಿಮ್ದು ಎಕ್ಸಾಮ್ ಎಲ್ಲ.
ನಮ್ ಎಕ್ಸಾಮು ಮುಗಿಯುದುು ಜೂನ್ಗೆ ಮುಗಿಯತ್ತೆ ಎಕ್ಸಾಮು.
ಹೌದಾ.
ಹ್ಮ್ ಹೌದು.
ಜೂನ್ ಜುಲೈ ಅಲ್ಲಿ ನಿ.
ಹಾ ಹೌದು. ನಿಮ್ಗೆ ಎಕ್ಸಾಮ ಎಲ್ಲ ಸ್ಟಾರ್ ಆಗುತ್ತೆ. ಹತ್ತ.
ಆ ನಮಗೂ ಜೂನ್ ಜುಲೈ ಅಲ್ಲೇ ಮುಗಿತೆ ಎಕ್ಸಾಮ್.
ಹೌದಾ. ಮತ್ತೆ ಊಟ ಊಟ ಆಯ್ತು. ದ್ರೆ ಅಲ್ವಾ. ಮತ್ತೆ ನಿಮ್ದೆಲ್ಲ ಊರೆಲ್ಲ ಯಾವ ಇಲ್ಲಿ. ಹ್ಮ್ಮ್.
ನಂದೂರು ನಂದುಜಾಪುರಂತ.
ಹೌದು ಹೌದು ಹಾ
ನಾು ಓದ್ತಿರೋದು್ ಬೆಂಗಳೂರಲ್ಲಿ ಹ್ಮ್ ಮೂಊರ
ನಮ್ಮೂರು ಶಿವಮೊಗ್ಗ
ಕ ಅಂದ್ರೆ ಚೆನ್ನಾಗಿ ಇರುತ್ತಲ್ಲ ನೀವು ಮಲೆನಾಡು ಸೈಡ್ ಅಂದ ಊರು
ಚೆನ್ನಾಗಿರುತ್ತೆ
ಇ ಹಲೋ ನಿಮ್ದು ವಾಯ್ಸ್ ಎಕೋ ಆಗ್ತಿದೆ ನಂಗೊಂದ್ ಸ್ವಲ್ಪ ಅಂದ್ರೆ ಬೇರೆ ಡಬಲ್ ವಾಯ್ಸ್ ಕೇಳಿಸ್ತಿದೆ ಆ ಕಡೆ ಈ ಕಡೆ
ಹ್ಮ್
ಏನ್ ಕೆಲ್ಸ ಮಾಡ್ತಿದ್ದೀರಾ
ನಾನೇಏನ ಕೆಲ್ಸ ಮಾಡ್ತಾ ಇರ್ಲಿಲ್ಲ ಹ ಮತ್ತೆ ನಿಮ್ದು ಬಿಜಾಪುರ್ ನಲ್ಲಿ ಏನ್ ಫೇಮಸ್ಸು ತುಂಬಾ
ಹ್ಮ
ನಿ್ಮ್ಜ ನಿಮ್ ಬಿಜ ೂರ್ ನಲ್ಲಿ ಫೇಮಸ್ ಏನು ತುಂಬಾ
ಬಿಜಾಪು ಅಲ್ಲಿ ಗೋಲ್ಘುಮ
ಹೌದಾ ಮತ್ತೆ ಊಟಗಳಲ್ಲೆಲ್ಲ ಏನ್ ತುಂಬಾ ಏನ್ ಫೇಮಸ್ು
ಊಟ ಬಿಜಾಪುರ್ಗೆ ಕಟ್ಟದು ಜೋಳಿ ರೊಟ್ಟಿ ಉಪ್ಪಿನಕಾಯಿ ಚಿಂಡಿ ಮ ಹ ಅಲ್ಲ ಬದ್ರಕಾಯಿ ಇಡ್ಕಾಯಿ ಪಲ್ಯ ಪುಂಡಿ ಪಲ್ಯ
ಹಾ
ಹ ಮತ್ತೆ ಆಾಳ್ ಪಲ್ಯ ಬೇರೆ ಬೇರೆ ತರಪಲ್ಯ ಎಲ್ಲ ಫೇಮಸ್ ಮತ್ತೆ ಶೇಂಗಾ ಹೋಳಿಗೆ ಹ್ಮ್ ನಿಮ್ ಕಡೆ ನು ಸ
ಮತ್ತೆ ನೀವು ನಾನ್ ವೆಜ್ ಎಲ್ಲ ತಿಂತೀರಾ ಮಾಂಸಾಹಾರಿ ಅವೆಲ್ಲ ತಿೀರ
ಇಲ್ಲ ನಮ್ಮ ಸಿನಾರಾಯಣ ಸ ದಶಸಹಾರಿ
ಹೌದಾ ಹ
ಹ್ಮ್ ನೀವ ತಿಂತೀರಾ
ಹಾ ನಾನ್ ತಿಿದ್ದೀನಿ ನನಗೆ ಮಾಂಸಾರಿ ಅನ್
ಅಂದ್ರೆ ನೀವು ಕೋಳಿ ಕುರಿ ಕೋಳಿ ಪುರಿ ಎಲ್ಲಾ ತಿಂತೀರಾ
ಹಾ ಕೋಳಿ ತಿಂತೀನಿ ಕುರಿ ತಿನ್ನೋದಿಲ್ಲ ನಾನು ಮೀನ್ ತಿಂತೀನಿ ಮತ್ತೆ ಮೊಟ್ಟೆ ತಿಂತೀನಿ ಅಷ್ಟೇ
ಹೌದಾ ಮೀನಲ್ಲ ಏನ ಇಷ್ಟ ನಿಮ್ದ ಯಾವ ತರ ಮೀನ್ ಅಂದ್ರೆ ಇಷ್ಟ
ಫ್ರೈ ಮಾಡ್ತಾರೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ
ಹೌದು ನಂಗೊಂದು ಡೌಟ್ ಇದೆ ಅಂದ್ರೆ ಈಗ ಅಕ್ವೆೇರಿಯ್ ಅಲ್ಲಿ ಮೀನ್ ಇರುತ್ತಲ್ಲಾ ಆ ಮೀನ್ಗಳ್ನು ತಿಂತ
ಹೇ ಇಲ್ಲ ಅದು ಮೆನ್ ನಾವೆಲ್ಲ ತಿನ್ನೋದಿಲ್ಲ ಅಂದ್ರೆ ಬೇರೆಯವರು ತಿಂತಾರೆ ನನಗೆ ಗೊತ್ತಿಲ್ಲ ಬಟ್ ಆ ತರ ಮೀನ್ಗಳೆಲ್ಲ ನಾವು ಅಕ್ವೆೇರಿಯ ಮೇಲೆಲ್ಲಾ ಸಾಕ- ವಶ ನಾವೇಏನಿದ್ರು ಬೂತಾಯಿ ಬಂಗಡೆ ಗೌರಿ ಪಾಂಪ್ಲೆೇಟ್ ಆ ತರ ಮೀನೆಲ್ಲ ಬರತ್ತೆ
ಅಂದ್ರೆ ಬೀಸಳಲ್ಲ ಬರ ಬರ ಸಲ್ ಬೆಳ ಬ
ಹನು
ಬೀತ್ಗಳಲ್ಲಿ ಬೇರೆ ಬೇರೆ ತರಿದೆಯಾ
ಹಾ ಹೌದು ಮೀನು ಲ್ಲೂ ಬೇರೆ ಬೇರೆ ತರ ವೆರೈಟೀಸ್ ಮೀನ್ಗಳಿದಾವೆ
ಹ್ಮ್ ಹ್ಮ್ ಅ
ಏನು ಹಲೋ ಮಾತಾಡಿ
ಹಲೋ ಕೇೇಳಸ್ತಿದ್ಯಾ
ಹಾ ಕೇಳಿಸ್ತೀನಿ ಕೇಳಿಸತೀಿ
ಅಂದ್ರೆ ಮೀನ್ಗಳಲ್ಲಿ ತುಂಬಾ ತರದ್ ಮೀನ್ ಇದಿದ್ಯಾಾ ಅಂತ
ಹಾ ಹೌದು ತುಂಬಾ ತರ ಮೀನ್ಗಳಿದೆ ಮಂಗ್ಗಳೂರ್ ಕಡೆ ಸೈಡ್ ಎಲ್ಲ ಹೋದ್ರೆ ಗೊತ್ತಾಗತ್ತೆ ನಮ್ಗೆ ಯಾವ ಯಾವ ತರ ಮೀನುಗಳಿಗೆ ಹಬೇಕತ
ಹಾ ಹಾ ಹ ಹ ಮತ್ತೆ ವೆಜ್ ಜಲ್ಲ ಏನ ಇಷ್ಟ ನಿಮ್ಗೆ
ವೆಜ್ಜ್ ಅಲ್ಲಿ ನನಗೆ ಹ್ಮ್ ಹೇಳಿದ್ರೆ ನಮ ಚಿಕ್ಕಮ್ಮ ಮಾಡೋ ಪುಳೋಗ್ರಿ ಅವೆಲ್ಲಾ ಇಷ್ಟ ಆಗತ್ ನನಗೆ ಎಲ ಪಲಾವು್
ಪಲಾವೆಲ್ಲ ಕೊಡ್ತಾರಾ
ಹಾ ಕೊಡ್ತಾರೆ ಬಟ್ ನಮ್ ಮನಲೆಲ್ಲಾ ಮಾಡ ಹಾಗೆ ಪಲಾವೆಲ್ಲ ಕೊಡಲ್ಲ ಒಂದು ಪರವಾಗಿಲ್ಲ ತಿನ್ಬಹುದು ಪಲಾವ್ ಎಂದು
ಹ ಹಾಸ್ಟ್ಲ್ಲಿ ಊಟ ಎಲ್ಲ ಅಡ್ಜಸ್ ಆಯತಾ ನಿಮ್ಗೆ
ಹಾ ಇಲ್ಲ ಪರವಾಗಿಲ್ಲ ಅಡ್ಜಸ್ಟ್ೊಂಡ್ರು ಫುಲ್ ಏನು ಅಡ್ಜಸ್ಟ್ ಆಗಿಲ್ಲ ಸ್ವಲ್ಪ ಪರವಾಗಿಲ್ಲ ನಿಮ್ ಹಾಸ್ಟೆಲ್ ಹಾಸ್ಟೆಲ್ ನ ಎಲ್ಲಾ ಅಡ್ಜಸ್ಟ್ ಆಯ್ತಾ
ಹ್ಮ ಅಜಷ್ಟ ಆಯ್ತು ಅಷ್ಟು ಕಷ್ಟೇ
ಹೌದಾ ಮತ್ತೆ ಕಾಲೇಜ್ ನಲ್ಲ ಎಲ್ಲ ಎಲ್ಲಾ ೆಂಡ್ಸ್ ಗೆ ಎಲ್ಲ ಆಗಿದಾರ ಚೆನ್ನಾಗಿ
ಹಾ ಗೆಳಳ್ತಿಯವರೆಲ್ಲಾ ಚೆನ್ನಾಗಾಗಿದ್ದಾರೆ ಚೆನ್ನಾಗಿದ್ದಾರೆನ ನನ್ಗೆಳ್ತಿಯ ಇಲ್ಲ ನಿಮ್ಗೆ ಹೇಗ
ನನ್ಗೂ ಚೆನ್ನಾಗಿದ್ದಾರೆ ಸ್ವಲ್ಪ
ಹಾ
ಹೌದೇ
ಮತ್ತೆ ಮತ್ತೆ ಏನು ಮತ್ತೆ ಪ್ರವಾಸಕ್ಕೆ ಹೋಗಿದೆ ಎಲ್ಲೂ
ನೀವ ಹ ಹೋಗಿ
ಹಾ ನಾನ ಸುತ್ತಾ ಇರ್ತೀನಿ ನಂಗೆ ಸುತ್ತದ ಅಂದ್ರೆ ತುಂಬಾ ಇಷ್ಟ ಅವಾಗಾಗ ಹೋಗ್ತಾ ಇರ್ತೀನಿ ಹ್ಮ್
ಹ್ಮ್ ಮತ್ತೆ ಸಮಾಚಾರ ಏನು
ನೀವು ಹೋಗಿಲ್ವಾ ಪ್ರವಾಸಕ್ಕೆ ಅಲ್ಲಿ ಆ ಕುಟುಂಬದವ್ರ ಜೊತೆಗೆ
ಹ ನಾನು ಕುಟುಂಬದ ಜೊತೆಗೆಲ್ಲ ಹೋಗ್ತಾ ಇರ್ತೀವಿ ಆದ್ರೆ ಕೆಗೆಳತಿಯರ ಜೊತೆಗೆಲ್ಲ ಇನ್ನು ಹೋಗಿಲ್ಲ ಎಂದು ಅಂದ್ರೆ ಇ ಹಂಗೆ ಹೊರಗಡೆ ಎಲ್ಲ ಸುತ್ತದಕ್ಕೆ ಎಲ್ಲ ಹೋಗ್ತಾ ಇತೀನಿಷ್ಟೆ
ಹಾ ಕುಟುಂಬದವ್ರ ಜೊತೆಗೆ ಎಲ್ಲೋಗಿದ್ರಿ.
ಕುಟುಂಬದ ಕುಟುಂಬದ ಜೊತೆಗೆ ಶೃಂಗೇರಿ ಹೊದನಾಡು ಅಲ್ಲೆಲ್ಲಾ ಹೋಗಿದ್ವಿ.
ಅಂದ್ರೆ ನಿಮ್ಗ ಹತ್ರ ಆಗತ್ತಾ ಶೃಂಗೇರಿ ಹೊರನಾಡು ಎಲ್ಲ.
ಹಾ ಹೌದು ತುಂಬಾ ಹತ್ರರಗತ್ತೆ.
ಅಂದ್ರೆ ಶೃಂಗೇರಿ ದೇವಸ್ಥಾನದ ಬಗ್ಗೆದಕ ತುಂಬಾ ಕೇಳ್ಪಟ್ಟೆ ಆಯ್ತಾ ಅಲ್ಲಿ ಏನು. ಆ ಹುಡುಗಿಯರೆಲ್ಲ ಪ ಜೀನ್ಸ್ ಪ್ಯಾಂಟ್ ಎಲ್ಲಾ ಹಾಕೊಂಡ್ ಹೋಗ.
ಹಾ ಹೌದು ಫುಲ್ ಸಂಪ್ರದಾಯ ಪ್ರಕಾರ ಹ ಅಂದ್ರೆ ನಿಯಮಗಳು ಚೆನ್ನಾಗಿದೆ ಅಂದ್ರೆ. ದೇವಸ್ಥಾನ ಅಲ್ವಾ ಫುಲ್ಲ ಸಂಪ್ರದಾಯ ಪ್ರಕಾರನೇ ಹೋಗ್ಬೇಕು. ಹ್ ಆ ತರ ನಿಯಮಗಳು ಮಾಡಿದ್ದಾರೆ ಅಂದ್ರೆ ಅದು ಒಳ್ಳೇದೇ ಅಲ್ವಾ ಆತರ ನಿಯಮಗಳು.
ಬಟ್ ಒಂದಿಷ್ಟ್ ಜನಕ್ ಮೊದ್ಲೆ ಅದೆಲ್ಲಾ ಗೊತ್ತಿರಲ್ಲ ಅಲ್ಲ ಅಂದ್ರೆ ಬೇರೆ ಬೇರೆ ಕಡೆ ಎಂತ ಬಂದಿರ್
ಹ ಹ ಅಿ ಅದಕ್ಕಂತಾನೇ ಅವರು ಫಸ್ಟ್ ಎಲ್ಲ ಅನೌನ್ಸ್ ಮಾಡಿ ಎಲ್ಲ ರ್ತಾರೆ ಸೊ ಅದು ಪ್ರಚಾರ ಕಲ್ಲ ಆಗಿರೋದಲ್ವಾ ಶೃಂಗೇರಿ ಹೋಗ್ಬೇಕಂದ್ರೆ ಅದೇ ಅದು ಶೃಂಗೇರಿನದ ಒಂದು ತುಂಬಾ ಪ್ರಸಿದ್ಧವಾಗಿದೆಯ ಅಲ್ವಾ ಸೊ ಅದ್ರ ಬಗ್ಗೆ ಎಲ್ಲ ಎಲ್ಲರಿಗೂ ಗೊತ್ತಿರತ್ತೆ ಅಲ್ಲಿಗೆಲ್ಲಾ ಹೇಗ್ ಹೋಗ್ಬೇಕು ಅಂತ ಅಂದನ್ಬಿಟ್ಟು ಅಂತ
ಓ ಓಕೆ ಓಕೆ ಅದೇ ನಾವ ಈ ಕಡೆ ಉತ್ತರ ಕರ್ನಾಟಕ ಜನ ಅಷ್ಟೊಂದ ಗೊತ್ತಿಲ್ಲ ಆ ಕಡೆ ಮಲ್ನಾಡ್ ಸೈಡಿಂದಾ ದೇವರಗಳ ಬಗ್ಗೆ ಅಸ್ಟೊಂದ ಅಲ್ಲಿದ್ದ ನಿಯಮಗಳ ಬಗ್ಗೆ ಅಂತೆಲ್ಲಾ ಈಗ ಗೊತ್ತಿಲ್ಲೇ ಸಡನ್ ಆಗ ಹೋಗ್ಬಿಟ್ಟಾಗ ಅವರು ಅಲ್ಲಿ ದೇವಸ್ಥಾನದ ಒಳಗಡೆನೆ ಬಿಡಲ್ವಲ್ಲ ಹೀಗೆಲ್ಲಾ ಮಾಡಿದ್ರೆ
ಅಂದ್ರೆ ದೇವ್ಸ್ಥದ ಒಳಗಡೆ ಎಲ್ಲಾ ಬಿಡ್ತಾರೆ ಅದ್ರಲ್ಲಿ ದರ್ಶನಾ ಸ್ವಲ್ಪ ದೂರ್ ಮಾಡ್ಬೇಕು ದರ್ಶನ ಮುಂದೇ ಹೋಗಿ ಮಾಡೋದಕ್ಕಗದ ಆಗೋದಿಲ್ಲ ಹಿಂದೆಯಿಂದನೆ ನೋಡ್ಕೊಂಡ್ ನೋಡ್ಕೊಂಡ್ ಹೋಗ್ಬೇಕು ಅಷ್ಟೆ
ಓಕೆ ಕೆ ಅಂದ್ರೆ ಈಗ ಒಂದ್ ಸ್ವಲ್ಪ ಸಂಪ್ರದಾಯದ ಪ್ರಕಾರ ಹೋದ್ರೆ ಮುಂದೆ ದೇವ್ರ ಮುಂದೆನನೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು ಒಂದ್ ಸ್ವಲ್ಪ ಹಿಂಗ್ ಬೇರೆ ಅವ್ರು ಹೇಳಿದ್ದೆಲ್ಲಾ ಪಾಲ್ಸಿಕೆ ಮಾಡದ್ದೇ ಹೋದ್ರೆ ದೂರಿಂದಾ ದರ್ಶನ ಮಾಡ್ಬೋದು ದೂರಿಂದ ದರ್ಶ
ಮಿ ಇದೆ ಒಂದ್ ಎರಡು ಮೂರ್ ಮೆಟ್ಟಿಲುು ಆ ಮೆಟ್ಟಿಿದು ದಾಟಂಗಿಲ್ಲ ಬಟ್ ಆದ್ರೆ ದೇವಿ ಕಾಣತ್ತೆ
ಯಾಕೆ ಅಲ್ಲಿಲ್ಲ ಹಿಂಗ್ ಅದು ಇದು ನನ್ನ ಯಾವವುದೋ ಒಂದು ಡ್ಯಾಮ್ ಬಗ್ಗೆ ಕೇಳ್ಪಟ್ಟೆ ಅದು ಯಾವ್ ಡ್ಯಾಮ್ ಹೊರನಾಡಗೆ ಹೋಗುವಾಗ
ಯಾವ ಡ್ಯಾಮು
ಯಾವುದೋ ಒಂದು ಅಂದ್ರೆ ಡ್ಯಾಮ್ ಹತ್ತುತ್ತೆ ಅಂತ ಕೇಳ್ಪಟ್ಟೆ ಗೊತ್ತಿಲ್ಲ ನಂಗೆ ಯಾವ್ದು ಇದು ಹೊರ್ನಾಡಿಗೆ ಹೋಗುವಾಗ್ಲೇ ಹತ್ತುತ್ತೇನೋ ಅಂತ
ನನಗ ಬಗ್ಗೆ ಗೊತ್ತಿಲಾ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ನೀನ್ಯಾವತ್ತ
ಹ್ಮ್ ಆಯತು ಅಲಿ ನಿಮ್ಮ ಶಿವಮೊಗ್ಗ ಕಡೆ ನಿಮ್ ಕಡೆ ಎಲ್ಲಾ ಬೀಚಸ್ ಇದ್ದವಾ
ಇಲ್ಲ ನಮ್ಮ್ ಕಡೆಲ್ಲ ಬೀಚಸ್ ಇಲ್ಲಾ ಇದು ಕುಂದ ಪುರ ಕಡೆ ಸೈಡು ಮಂಗಳೂರ್ ಕಡೆ ಸೈಡ್ ಎಲ್ಲ ತುಂಬಾ ಬೀಚಸ್ ಸಿಗ
ಹೌದಾ ನೀವು ಬೀಚಿಗೆ ಹೋಗಿದ್ದೀರಾ ಯಾವತ್ತಾದ್ರು ಬೀಚ ನಿಮ ಬೀಚಿಗೆ ಹೋಗಿದ್ದೀರಾ ನೀವು್ ಯಾವತ್ತಾದ್ರು
ಹಾ ಹೋಗಿದ್ದೀವಿ ಮುರುಡೇಶ್ವರ ಬೀಚಿಗೆಲ್ಲ ಹೋಗವಿನ್ ಗಿದ್ದೀವಿ
ನಿಮ್ಗೆ ಇಷ್ಟಾನ ಬೀಚಿಗೆ ಹೋಗೋದಂದ್ರೆ
ಹಾ ತುಂಬಾ ಇಷ್ಟ ಆಗತ್ತೆ
ಹಾ ಹಾ ಆಯ್ತು ಆ ನನ್ನ ಪಕ ಮುತೀರಾ
ಏನು,
ನಮ್ಮನ್ನ ಯಾವಾಗಲಾದ್ರೂರ್ಕೊಂಡೋಗಿ
ಹಾ ಕರ್ಕೊಂಡ್ ಹೋಗ್ತೀವಿ ನೀವ ಒಂದ್ಸತಿ ಬನ್ನಿ ನಮ್ ಕಡೆ ಸೇಡ್ ನಾನು ಕರ್ಕೊಂಡ್ ಹೋಗ್ತೀನಿ ಆ ಕಡೆ ಸೆಡ್ ಬೀಚ್ಗೆ ತುಂಬಾ ಹತ್ರ ಇದೆ ಬೀಚ್
ಹಾ ಸರಿ ಆಯ್ತುಂದನ್ ಸ ನಿಮ್ ಊಗ್ ಬಂದಾಗ ಕರ್ಕೊಂಡ್ ಹೋಗ್ವಂದಿ ಅಂತ ಆಯ್ತಾ ನಿನ್ನ ಆಯ್ತು ನ ಯ ಫ್ರೀಸ್ ಕಾಲ್ ಮಾಡ್ತ
ಹಾ ಸರಿ ಓಕೆ ಧನ್ಯವಾದ